ಹಲೋ ಅಕ್ಕಾ ಕೆಲ್ಸತೈತಿ ಕೆಲ್ಸಾಕುಂತೇತಿ ಇಲ್ಲಾ? ಹ್ಮ್ ಏನ್ ಹೇಳಾಗ ಹೊಂಟಿದ್ನವ ಏನು ಹೇಳಾಗ ಹೊಂಟಿದ್ನಿ.
ಏ ಅಕಿನ ಗೀತಕ್ಕಂದ ಹೇಳಕತ್ತರ್ತವಿ ಇನ್ನೇನ್ ಹೇಳ್ತಿ.
ನೋಡ್ವ ಗೀತಕ್ಕ. ಒಟ್ನಲ್ಲಿ ಹೆಂಗು ಹಾಕಿ ಆಗ್ಬೇಕಂತ ಐತೆ ಆಗ್ಬೇಕಕ್ಕ ಹೆಂಗ ಹೆಂಗೋ ಆಗ್ಬಾರ್ದಲ್ಲಾ. ಒಟ್ಟ ಅಕಿದ. ಅದೊಂಥರ ಆದ್ರೂ ಫ್ಯಾನ್ಸ್ ಅದಾರಕ್ಕ ಗಂಡ ಮಕ್ಳು.
ಹ್ಮ. ಇರ್ತಾರ ಇರ್ತಾರ ಮತ್ತಲ್ಲ ಇರ್ತಾರವಾ ಇರಲ್ಲಾರ್ದ ಹೆಂಗ್ ಫ್ಯಾನ್ಸ್
ಅದೇ ಗಂಡ್ಮಕ್ಳದ ಮಹಿಳಾನು ಗಂಡ ಮಕ್ಳೆ. ಅವ್ರದ ಫ್ಯಾನ ಮತ್ತ ಇನ್ನೇನು.
ಏನೋ ಲೈಫ್ ಏನ ಸಾಧನೆ ಮಾಡಬೇಕ ಅಂತೈತಿ ಹೆಂಗ ಬದುಕ್ಬೇಕಂತೈತಿ ಹಂಗ್ ಬದುಕ್ ಸಾಕು ಆಕೆನ್ ಕನಸುಗಳು ಬಹಳ ಅದುಹ್ಮ್
ಕಮಸ ಎರಿಲಪ್ಪ ಎಲ್ಲ ಎಲ್ಲಾರ್ಗ ಇರ್ಲಿ ಅದ ನೆನ್ಸ್ಕೊಂಡ್ ಮಾಡೋ ದಾರಿಗಳು ಬೇರೆ ಬೇರೆ ಇರ್ತಾವಲ್ಲ
ಹ್ಮ್
ಹ್ಮ್
ಏನೋ ನಿಮ್ಮ ನಿಮ್ ಅಣ್ಣ ಬಟ್ಟೆ ಕೊಟ್ಟಕ ಹಷಾರ ನೋಡುವ ಏನೇನು ಯಾವ್ಯ ಹೋಗ್ಯವನು ಯಾವ್ಯ ಡಿಗ್ಗಿ ಬಟ್ಟಿ ಅಂತರು ಕೊಟ್ಟ ಕೊಂಡಸರ್
ಈಗ ಹೋಗ್ಯಲ್ವಾ ನಾಳೆಗೆ ಹೋಗಿತೀನಿ
ಯಾಕ ಒಗದ್ ಬಿಡ್ಬೇಕಿಲ್ಲ
ತಿಂಬಿ ಕೆಲಸ ಅಲ್ಲಿ ಆಲ್ರೆಡಿ ಬಾಳ ಲೇಟ್ ಆಗೈತ್ಲೆ ನಾಳೆ ಹೋಗಿದ್ದೇನಿ ಇದ್ರಗ ಇಷ್ಟ ಬೆಳಿಗ್ಗೆನೆ ಟಮೊಟೋ ಪಾತ್ ಮಾಡ್ತೀನಿ ದಿನ ಬೇಗ ಆಗ್ತಿ ಕೆಲಸ ಟಮೋಟ ಬಾತ್ ಮಾಡಿದ್ರೆ ಈ ದೋಸೆ ಇಡ್ಲಿ ಪಡ್ಲಿ ಮಾಡಿದ್ಂದ್ರೆ ಕೆಲಸ ಲೇಟ್ ಆಗ್ತು
ಅದ್ರಾಗ ದೋಸೆ ಇಡ್ಲಿ ಅಂದ್ರೆ ಬಾಳ ಆಗತ್ವಾ ಇವವ
ಇಡ್ಲಿ ಮಾಡಿದನವು ತ್ತತಾಯ ಹಿಂಗ ಬಂಡೆ ಬಳ್ತವ ಆಕಿ ರೂಪಾಯಏನಂತತ್ರ ಗೊತನಾ ಅದಕ ನೋಡ್ಕ ನಾ ತಲೆನೇ ಕ ಕೆಡಸಕೋಕ ಹೋಗವಲ್ಲ ಸುಮ್ ಹ ಹೊಟ್ಟಲ್ ತಂದ್ಬ ಬಿಡ್ತೀನಿ ನ ಅ ತಳಕಿ ಅಕಿ ಏನ್ರ ಹೇಳ್ಬೇಕು ಯಹ ಒಂದಂಚೂರು ದಪ್ಪ ಆಗೈತೆ ಅವವಾಗಿ ಅವವಾಗಿನಷ್ಟು ಇಲ್ಲ ಮದ್ವೆಯಾಗಿದ್ದಷ್ಟು ಸಣ್ಣಿಲ್ಲಲ್ಲ ಇ ದಪ್ಪತ್ ಒಂಚೂರು ಈ ಮತ್ ಒಂಚೂರು ಸರಗೇತಿ ಮತ್ತ ಒಂದಚೂ ಬಸು ಆರಾಮ ಇರ್ಲಾರದಾಗಿ ನಡ್ದದು ಆದ್ರೆ ಹ್ಮ ಅವಾಗ ನಡ್ವರ್ಕ್ ನಾ ಬಂದಾಗ ಚೆಂದಗತ್ತದು
ಹ್ಮ್
ಒಂಥರ ಹೆಂಗ ಹೆಂಗ್ ಗೊತ್ತಲ್ಲಿ ಅದು ಒಂಥರ ಆಟ ಆಡ ಹುಡುಗಿದ್ದಂಗ ಇನ್ನು
ಹ
ಸಣ್ಣ ಹುಡುಗಿದ್ದಂಗ್ಲಿ ಯಪ್ಪ ಬುದಿನ ಬೆಳದಿಲ್ಲ ಅದ್ರರು ದೊಟ್ಟ ಏನ್ ಮಾಡ್ಲಿ ಹೇಳು ಫುಲ್ ಬೇಸ್ಕಂದೈ ನನ್ ಕೈಲೆ ಅವ್ರ ಏನು ಅನ್ನಂಗಿಲ್ಲ ರಿಟರ್ನ್ ಏನು ಅನ್ನಂಗಿಲ್ಲಾಕಿ ನನಗ
ಆನ್ನಲ್ಲಲ್ಲ
ನೀ ಅಯ್ಯ ನೀನ್ ಬೈಕ್ ಹಕ ಅಂತಲ್ಲ ನೀ ಕೆಡಸೋಲ್ಲ ತಳ ನೀ ಹೇಳುಾ ಏನ ನಂದೇ ಮಾಡ್ ತಿನ್ನ ತಳಕ್ಕೆ ಏನ್ ಹೇಳ್ತಾಳ ಇಂತಕ ಜೊತೆಗೆ ಹಾ ಎಲ್ ನಾ ಬೈತೀನ ಅಂತ ಹೇಳಿ ನಮ ಕಕಿ ಬೈತಳಾ ತಟ್ಟ ಬಿಟ್ಟ ಇದನ್ನು ಮಾಡಲಾಕಿ ಶಟ್ಕೊಂಡು ಕೊಡಲ್ಲ ಇಲ್ಲ ಏನು ಅನ್ನಕ್ ಹೋಗಲ್ಲ ಅಯ್ಯ ಹೋಗಕಕಿ ನನ್ ಕೈಲೆ ಆಗಲ್ ನೋಡು ನನ್ ಕೈಲೆ ಮಾಡಲ್ ನೋಡು ನೀ ಏನಾರ ಅಂಕೋ ಹೋಗ
ಹಂಗ ಇರ್ಬೇಕ ಹಂಗ ಇರ್ಬೇಕಕ್ ಮತ್ತ ಆಕ ಚಲೋ ಅನಿಸ್ತಾ
ಹಾ ಒಂದ್ಲ ಹಂಗಿರೋದ ಚಂದಸ ಅಂದ್ರ ಮಂದಿಲ್ಲ ಪಟ್ಟ ಅಂತ ಮಾತಾಡ್ ಬಿಡ್ತಾಳ ಮಂದಿ ಯಾರೋಕೆ ಏನ್ ಮಾಡ್ತ ಬರ ಬೆಕೆಳ ಬೆಕೆದಳಿಕೆ ಅಂತಾರೆ ಎಲ್ಲರರು ನಂಗ ನನ್ ತಮ್ಮನ್ ನೋಡು ಒಬ್ಬ ನಾವ ಇದೀವಿ ಅಂದ್ರ ಅವ್ರಿಗೆ ನನ್ನ ಇದ್ರ ಅಂದ್ರ ನಾನು ನೋವು ಆಗದ ನನ್ನ ಮದ್ಲ
ಹೌದಪ್ಪ
ಹ್ಮ್ ಈಗ ನನ್ ಎದುರಿಗೆಗ ನಿ ತಮ್ಮ ಹೆಂಡತಿ ಮಂದ ಹಚ್ಕಳಲ್ಲ ಯಾರಿಗ ಹಚ್ಕೊಲ್ಲ ಬೇೇಕ ನಗೆ ಬೇಜಾರಗ್ಬ ಬಿಡೆ
ಹಾ ಬರೀ ಕೆಲ್ಲಕ್ಕ ಅದು ಸಾಫ್ಟ್ರನ ಇದ್ದಾರ ಅಷ್ಟೇ ಇದ್ರಾಗ ಬಡ ಬಡ ಹೋದ್ರದು
ನಮ್ಮಅವ್ವೈದ್ದಂಗ ನಮ್ಮ ಅವ್ವೈಧಂಗ ಆಕಿ ಸೇಮ ಅಲ್ಲ ಡ ಡೈಕ್ಟ್ ನಿನ್ಂಗಗೆ ಆಕ ನಮ್ಮ ಇಲ್ಲ ಡೈಕ್ ನಮಗ ಹೋಗ್ಲಿ ನಿನ್ ಹೇತೀ ನೋ ಮತ್ತೆ ಅಲ್ಲ ಅಂದ್ ಬಿಡ್ತಾಳೆ ಹಿಂಗಿಂಗಂತ ಂತ ಹೇಳಿ ಇವ್ರ ಅಂದ ಎಲ್ಲ ಹೋಲ್ಬ ಬಿಡ ಅಂತ ಹೇಳ ನಾ ಚಂದ ಇದ ಚಂದ ಇರ್ತಾಳಕೆ ನಾ ನಾನ್ ಚಂದಾಗ್ ಮಾತಾಡಿಲ್ಲ ನನ್ನ ಜೊತೆ ಚಂದಾಗ್ ಮಾತಾಡಲಿಕ್ಕೆ ಕ ಸ್ವಭಾ ಹಂಗೈಐತೆ ನಾನು ಯಾರ್ ಚಂದ್ ಮಾತಾಡ್ ಚಂದಗ್ ಮಾತಾಡೋ್ರ ಎಲ್ಲ ಜೊ ಏಾಪೇಕ ಆ ಇದ್ಬ ಬಿಡ್ತವಿ ನಾವು
ಹೌದು ಆದ್ರೂ ನಾವ್ ಅಜ್ಜಸ್ಗ ನೋಡ್ರಿ
ಆದ್ರಕ್ಕಿ ಹಂಗಲ್ಲ ಅಕಿಿನ ಚಂದ್ತಾಿಲ್ಲಂದ್ರ ನೇಕ್ ಮಾತಾಡ್ಕಬೇಕು ಈಗಂತೊಳಗೆ
ಹ್ಮ್ ಇದು ಮಾತ್ರ ಖರ ಆಗ್ತ
ನನ್ಕ್ ಮಾತಾಳಕಿ ಚಂದಾಗ ಆಕ ಹೆಂಗ ಇರ್ತ ಹಂಗ
ಹೌದು
ಿರರ್ಲಕ್ಕೆ ನೀ ಚಂದ ನಾಯ್ ಚಂದ ಇರ್ಲ ಅಂತ ಅಳಗಗೆ ನನಗ
ಹೌದು ಅವ್ರಸ್ ನಾವೇಕ್ ಮಾಡ್ಬೇಕು
ನಾವ್ ಎಲ್ಲದಕ್ಕೂ ನಾವ್ ಚೆಂದ್ ಇರ್ಬೇಕು ನಾವ್್ರ ಇರ್ಬಾರ್ದಾನು
ಹೌದಕ್ಕ ಇದ ಸುಲೋಕ ನೀಏ ಎಂತಲ್ಲ
ಯಾವ್ದ್ ಚಲೋ ಯಾವ್ದ ಕೆಟ್ಟ ಒಂದು ಗೊತ್ತ ಅಲ್ಲದಂಗಗೆ ಹಾಕಂತ್ಬಿಬೇಕಕ್ ನ್ ನನನು
ಅವ ಇವ್ರ ಒಳ್ಳೇದಾಗೋದಾಗ ಏನ ಹತ್ರರಿ ಅವಾ
ನನ್ಗ್ ಬೇಕಾಗಿಲ್ಲ ಯಾರು ನಮ ಚಂದ ಅದ ಬೇಕಾಗಿಲ್ಲ ಅಂತ ಅಳಕಂಗ ನ ಹೋದ್ಂದರು ನಮ ಕೆಟ್ಟ ನಾಲಾಕ್ ಬಿಡು ಅಂತಲ್ಲಯಕ
ಬೇರೆದ ಒಂದು ಮತ್ತ ಏನ್ ಮಾಡಬೇಕ
ಅವ್ರ ಚೆಂದ ತಗೊಂಡ್ ನಾನ ಏನ್ ಮಾಡಿ ನನ್ ಮನ್ಸಿಗೆ ನಾ ಕರೆಕ್ಟ್ ಆಗ ಇದಿದ್ದೀನ ಅಂತಳ ಆಯ್ತು ತಗೋ ಅದ ಅಷ್ಟ್ ಹ್ೂ ಅನ್ಕೊಂಡು ತೊಗೋಕ್
ಬೆಸ್ಟ್ದಸ್ತಗ ಬಟ್ ಬಸ್ಸು ಆರಾಮದಾನ ಇಲ್ವಾಸ ಆಕತ್ತ
ಸುಮಕ್ಕಗ ನಿನ್ ತಮ್ಮಗ ಫೋನ್ ಹ ಕೊಡ್ತೀನಿ ಅಂತ ಹೇಳತ್ತ
ಹತ್ತ
ಫ್ರೆಂಡಿಗೆ ನಿಮ್ ತಮ್ಮಗ ಹಾಚ್ಕ ಕೊಡ್ತೀನಿ ನೋಡ ನ ಫೋನ್ ಒಂದಳು ನಾ್ ಏನ್ ಮಾತಾಡ್ಬೇಕ
ಆಕ ಕೇತಾಳ ಫೋನ್ಚ್ಚಿದಿಲ್ಲ ಅಂದ್ರೆ ನಿ್ ತಮ್ಮ ಹೆಂಗನಾನ ಅಂತ ಹೇಳಿೇಳ್ಾಳಕ ಅ ನಾನ ಅಂದೆ ಆಯ್ತ ತಗ ಅವ್ರಿಗೆ ಯಿಗೆ ಫೋನ್ ಕೊಟ್ಬಿಡ್ತೀನಿ ಇಬ್ಬರು ಮಾತಾಡ್ಬೇಕ ಕುಂಬ್ರಲತ್ತ
ಜೊತೆಾರ ಮಾತಾಡ ನ ಕಾನ ಬಸನ್ ಜೊತೆಲ್ಲಿ ಮಾತಾಡ
ಅಲ್ಲ ಅವರ ಏನ್ ಮಾತಾಡ್ಬೇಕಿಾ ನಿನ್ ಜೊತೆ ಹಓಲತ್ಾಗ ಪೂವಕ ಆರಾಮ ಇದೀನ ಅಂತ ಕೇಳ್ತಾನ ಹುಡುಗರು ಆರಾಮ ಕೇಳ್ಬೋದು ಅಷ್ಟೇವ
ಅಷ್ಟು ಬಿಟ್ರೆ ಅದ ಅಂತಿನಕ್ಕ ಏನು ಅಲ್ಲೇ ಇದತ್ಕೊಂಡದ ಬಾಕ ಹೇಳದ ಕರೀದಿದ ನಷ್ಟ ನೀವ್ ಒಳಗಿದ್ರ ಇಲ್ಲತ್ತಂದ್ರೆ ಶಿವ ಎನ್ಮ್ಮ
ಈಗ ಹೇಳ್ತಳ ಗುಳ್ಳಂದ್ ಮರಕ ಅವ್ರರಿಬ್ಬರುಖರ್ಚ್ ಕೊಬ ಬಿಡ್ತೇನಪ್ಪ ನಾನು ಅ
ಹಂಗಯ್ತ್ ನೋಡುವ ನಮ್ಮ ಮನ ಸ್ಟೋರಿ ಹಿಂಗದ ನೋಡುವ
ಬಳ ಬಳ ಸ್ಟೋರಿ ಹ
ಮತ್ತೆ ಸ್ಟೋರಿ ಅದಕ ಮನಿ ಅದ ಕಟ್ಸಿದ ಅಂದ್ರೆ ಆಕಡೆ ಬಂದ್ ಅಷ್ಟ ನೋಡ್ಕೊಂಡ್ ಹೊಕ್ಕಿ ನಂದ್ರಿ ಇನ್ನೊ
ಅವವು ಎಲ್ಲೆಲ್ಲ ಪರ್ಮಿಷನ್ ಅದೆಲ್ಲ ಬೇಗ ಸಿಗಾಲಲ್ಲೇ ಅವೆಲ್ಲಾ ಈಗ ಮೊದ್ಲ ಪಟ್ಟಂತ ಪರ್ಮಿಶನ್ ಕೊಡೋರು ಕಟ್ಟಕ್ಕದೆಲ್ಲ ಈ ಪರ್ಮಿಷನ್ ಅದೆಲ್ಲ ತಗೋಕ ಟಮ್ ಇಡತವಂತ ಎ ಮೂರು ತಿಂಗಳು ನಾಕ ನಕ ತಿಂಗಳು ಇತವಂತ ೈಮ್ಗಳು ಮೊದ್ಲಿ ನನ್ ಕೆಲ್ಸ ಹ್ಮ ಮೊದ್ಲು ಪರ್ಮಿಷನ್ ಗಳಲ್ಲ ಸಿಗಂಂತ ಬೇಗ ಬೇಗವು ತಿಂ್ಗಳ ಎರಡು ತಿಂಗಳಿಗೆಲ್ಲ ಈ ಮನೆಿ ಕಟಕ ಪರ್ಮಿಷನ್ ಗಳೆಲ್ಲ ಬೇಗ ಸಿಗಲ್ಲಂತೇಳ
ಹೌದಾನ
ಪರ್ಮಿಷನ್ ತಗೋಬೇಕು ಲೇಟ್ ಆಗ್ತಾವಲ್ಲ ಇನ್ನು ನಮ್ ಯಾರು ಗೊತ್ತಿಲ್ಲ ತೀರಾ ಲೇಟ್ ಆಗ್ತಾ ಇನ್ನುೋ ಇವ್ ಕ ಈ ನಮ್ಮ ಕಾಕೋರ್ ಅಂದ್ರ ಅದೇ ಬಿಸ್ನೆಸ್ ಮಾಡೋದ್ರಂದ ಹೆಂಗ ಒಂಚೂರು ಇದು ಇರ್ತದ ಕಾಂಟಾಕ್ಟ್ ಇರ್ತದ ಮಾಡ್ಕೊಡ್ತಾರ ಅವ್ರ.
ಹ್ಮ.
ಮ ಹೋದ್ರ ರಂತರು ನೀನ್ ಆರ ತಿಂಗಳ ಓಡಾಸ್ತರ ವರ್ಷ ಓಡಸ್ತಾರ.
ಹೌದಕ್ಕ.
ಅಕ ನ ನಾನ ನೋಡ್ಕೋತೀನ ಅಂತ ಹೇಳಾರ ಬಿಟ್ಬ ಬಿಟ್ಟಿನಾ. ಏನರ ಮಾಡಕೋರೀ ಅತ್ತ ಹೇಳ ನಮ್ಗ ಇಟ್ಟ ಮನೀ ಕೊಟ್ಟ ಕೊಟ್ಟ ಕೊಟ್ಬ ಬಿಟ್ಟ ಸಾಕಂತ
ಇರ್ಲಿಕ್ಕ.
ಹೋಲಿ ಇಷ್ಟ ದಿನಾನ ಹೋಗೇತಿ ಇನ್ನೊಂದ ಸದ್ಯಸ ಕ್ಯಾಕ ಅವ್ರಗ ಅರ್ಜೆಂತ್
ಅನ್ನ ಬಂದ್ರ ನಡೀತೈತ ಅಕ್ಕ ಮತ್ತ ವ್ರಿಗ ಗೊತ್ತಾಗತ್ತಲ್ಲ ಎಷ್ಟ ದಿನ ಅತ್ತ ಬಾಡ್ಗಿ ಮನ್ಯಾಗ ಕುದಂತರ್ತರ್ ನೀವರ
ಅಣ್ಣ ಇದ ಆದಿ ಇಲ್ಲಾರಕ್ಕ ಇದ ಮಾಡಾತಾರ ಅವ್ರು.
ಅವ್ರ ಇವರಿಲ್ಲ ಇರ್ಲ್ಲಂತನ ಸ್ವಲ್ಪ ಡಿಲೇನು ಮಾಡಕತ್ತಾರ ನಿದಾನ ಮಾಡ್ಕೊಡ್ತೇನ ಅಂತಾರ ಅವ್ರು ಮಾತ ಎತ್ತಿದ್ರೆ.
ಹ್ಮ ಅದೇ ಅಣ್ಣ ಬಂದಂದ್ರೆ ಮತ್ತ ಜಾಗದ ಎಲ್ಲಾ ಇದಾಗತ್ತ.
ಹ್ಮ.
ಪ್ಲಾನಿಂಗ್ ಇತ್ತ ಬಡ ಬಡ ಕಟ್ಟಷ ಬಿಡ್ರಿ.
ನನಗೇನ ಬೇಡ ಬಾಳದ ನಿಮ್ಮ ಅಣ್ಣನು.
ನಂದ ಸ್ವಿಮ್ಮಿಂಗ್ ಪೂಲ್ ಇಂದ
ಸ್ವಿಮ್ಮಿಂಗ್ ಪೂಲ್ ಐಡ ಇಲ್ಲ ಅವ್ರಿ ಒಟ್ಟ ದೊಡ್ಡ ಚಂದ ಕಟ್ಬೇಕ್ಂತ ಐಡ ಐತಿ ಸ್ವಿಮ್ಮಿಂಗ್ ಪೂಲ್ ದ ಏನ್ ಐಡ ಇಲ್ಲ ಅವ್ರರಿಗಿ ಡೂಪ್ಲೆಕ್ಸ್ ಕಟ್ಬೇಕು. ಮೂರ್ ಬೆಡೂಮ್ ದೊಡ್ಡ ದಾಗಿ ಚಂದಾಗಿ ಸಿಸ್ಟಮೆಟಿಕ್ ಕಟ್ಟಬೇಕ ಅನ್ನುದ ಒಂದ ಐತಿ ಆ ಮೊಬೈಲ್ ತುಂಬಾನೂ ಬರ ಗೋಲ್ಡ್ ಅದೇ ಉಂಗ್ರಾ ಚೈನು ಅ ಹಾಳು ಮೂಳು ಕಿವಿಯನು ಬಿಟ್ರ ಮನಿಗಳದಾವ ನೋಡ ಯೂಟ್ಯೂಬ್ ನಾಗ ಹೋದ್ರ ಬೇರೆ ಎಲ್ಲ ಮ ಪ್ರ ಸಿಗಲ್ಲಾರ ಮೊಬೈಲ್ದಾಗ
ಅದ ಡುಪ್ಲೆಕ್ಸ್ ಮನಿ ಎಂತಂದ್ರ ಚೆಂದ ಮೂರ್ನಾಕ್ ಇದ ಆಗತ್ ಅಳಕ
ಬರ ನೋಡ್ತಿರ್ಲಿ ಅವ್ನ ನೋಡ್ತಿರ್ತರ ಅವನ ನೋಡ್ತಿತಾರೆಎಷ್ಟರೀ ನೋಡ್ತಿರ ನೀವ್ ಮೊಬೈಲ್ ಅಂತ ನಿನ್ನೇನು ರಾತ್ರಿ ಅದ ವಾದ ಅಗೆತ ನೋಡ ಇಬ್ಬರಗಿ ನಾನ್ ಅವ್ರ ಫೋನ್ ಹಚ್ಚಿದ್ರು ನಾನ್ ಮಾತಾಡಕತಿದ್ದೆ ಶಿಲ್ಪ ಫೋನ್ ಹಚ್ಚಿದ್ಲ ನಮ್ಮ ಅತ್ತಿ ಮಗಳ
ಹ್ಮ.
ಆಕೇನೋ ಅದ ದೊಡ್ ಮಷಿನ್ ತಗೋಬೇಕಂದ ಮನ್ನಿ ಡಿಸ್ಕಶನ್ ಮಾಡಿದ್ವಿ ವರ್ಕ್ ಹಾಕದ ಮಷಿನ್ ವರ್ಕ್. ಹಾಕೋದ ಮಾತಾಡಿದ್ವಿ ಮನ್ನೆ ಅದಕ್ಕ ತೋತೇನೆ ಎಂಬ್ರಾಯ್ಡಿಂಗ್ ಮಷೀನ್ ಇಲ್ಲಿ ಇಲ್ಲಿ ಹೊರಗಡೆ ಇಲ್ಲಿ ಬೆಂಗಳೂರಗ ಇಲ್ಲಿ ತಗೋಕ್ ಹೋದ್ರ ಅದು ಮೂರವರೆ ನಾಕ ಲಕ್ ಏನೋ ಕ್ಷ ಬಿಳತ್ಲೇ ನಾಕ ಲಕ್ಷ ತನಕ ಬಿಳತ್ತ. ನಾಕ ನಾಲ್ಕುವರಿ ತನ ಅಲ್ಲಿ ಎಲ್ಲ ಹೈದರಾಬಾದ ಎಲ್ಲ ಹೇಳದ್ಲಾಪ ಅಕಿ ನಿನ್ನೆ ಹೈದರಾಬಾದ್ ಹೇಳಿದ್ಲ ಏನ ಸೂರತ್ ಎಲ್ಲ ಹೇಳಿದ್ಲಿಕ ಒಟ್ ಹಿಂಗ ಇನ್ನ ಎಕಡುಬೇರೆ ಕಡೆ ಹೇಳಿದ್ಲವಾ ಎಲ್ಲೊ ಏನ್ ಬಿಹಾರ್ ಸೈಡ್ ಹೇಳ್ತ ಒಟ್ಟ ಅಲ್ಲಿ ಎರಡು ಎಂಬತ್ತಕ ಯ ಮೂರಕ ಕೊಡ್ತೀನ ಅಂದ ಮೂರಕ ಡೈರೆಕ್ಟ್ ಕಂಪನಿ ಲಿಂದಾನೆ ಕೊಡ್ತೀನ ಇಸ್ ಕೊಡ್ತೀನ ಅಂದ್ರ ರ ಆಕಿಗಿ ಅದಕ ನಾ ಒಂದ್ಸ ಅದಕ ಒಂದ್ಸಲ ಹಂಗಿದ್ದ ನಾ ತಗೋಬೆಕ್ಲೇ ಶಿಲ್ಪ ಅಳ ಅಂದಿದ್ದೆ ಅದಕ್ ಒಬ್ರು ತೋದಾರ ಇಬ್ಬರಆದ್ರ ಒಂದ ಸರ ಬಂದ್ಬಡ್ತೋಲಕ್ಕ ತಗೊಂತೇನ ಅಂತ ಹೇಳ ಹಚ್ಚಿದ್ಲಕ ನನಗ ನಿನ್ನೀ ಈಗ ಸದ್ಯಕ್ಕೆಲ್ಲ ಆಗ್ತೇತಿ ನಂದ ಅಂದ್ರ ಇಲ್ಲಿ ಹೊರಗಂದ್ರ ಏನಿತ್ತು. ಆ ಒಂದ ಸ್ವಲ್ಪ ಫಸ್ಟ್ ಕೊಟ್ಬಿಟ್ಟು ಉದಿದ್ ಲೋನ್ ಮಾಡ್ ಮಾಡ್ಕೊ ತಗೊ ಅಂದಿದ್ರ ನಿಮ್ಮ ಅಣ್ಣ ಹೋಸಲ ಬಂದಾಗ್ಲೇನೆ. ಹಿಂಗರೀ ಆ ಮಷೀನ್ ಚೆನ್ನಾಗಿ ಇರ್ತತಿ ವರ್ಕ್ ಗಿರ್ಕ ಹಾಕ್ಕಕ ಸದ್ಯ ಅದ ಊಡಕತ್ತೈತಿ ಅಂತ ನಾನ್ ಅಂದಿದ್ದ. ಅವರಿಗೆ ತಗೋಲ್ಲ ಅದಕ್ಕ ಏನ ಐತಿ ಪಸ್ಟ್ಗ ಎಸ್ಟ ಕಟ್ಟದ ಐತಿ ಕೇಳ ಕಟ್ಟತಿನ ಆಮೇಲೆ ತಿಂಗಳ ತಿಂಗಳ ಇ ಎಂ ಐ ಕಟ್ಟಕೊಂಡ ಹೋತೀನಿ ಅಂದಿದ್ರ. ಈಗ ಇಲ್ ಹಾಂಗಿಲ್ಲ ನೆಟ್ಕ್ಯಾಶೆ ಕೊಡ್ಬೇಕು ಅವ್ರ ಯಾಕಂದ್ರ ಈ ನಾಲ್ಕ ಲಕ್ಷ ಇರೋದ ನ ಮೂರ ಲಕ್ಷಕ್ಕೆ ಕೊಡಕತ್ತಾರ ಅವ್ರ ಕಂಪನಿಯಿಂದ ಡರೆಕ್ ಆಗಿ ಅವಾಗ ನೆಟ್ ಕೊಡ್ಬೇಕಾಗುತ್ತ. ತವಾಗ ಅವ್ರರಿಗ ಅದ್ಕ ತಗೊಂತ ಏನು ಅಂದ್ಲು ಈಗ ಒಂದ ಮುಂದ ಸಲ ಮೂರ ಲಕ್ಷ ಎಲ್ಲಿಂದ ತರದ ಶಿಲ್ಪ ಅದ್ನ ಇದ್ದ ಮಾತಾಡ್ಕೊಂಡ ಕುಂತಿದ್ವಿ ಫೋನಗ ಹಂಗ ಅವಾಗ ಹಚ್ಚಿದ್ರ ನಂಗ. ನೋಡ್ಬೇಕ ಇನ್ನು ಇವ್ರನ ಕೇಳ್ಬೇಕಲ್ಲ ಇವರದ ಕೊಡ್ರಲ್ಲಾರ ದುಡ್ಡ ಕೊಟ್ಟರ ಇಸ್ಕ ಕೊಟ್ ಬಿಟ್ಟರ ಅವ್ರನ್ ನನಗ ಕೊಡ ಕೊಟ್ಟಂದ್ರ ಮತ್ತ ಇಟ್ಕೊಂಡ ಎನ್ ಮಾಡೋದ ತಿ. ಹಾಕಂತಾರ ಅವರ ಬಿಸಿನೆಸ್ ಅದೆಲ್ಲ ಲಜನ್ ಕೊಡಲ್ಲ ಅವ್ ಕೆಲಸ ಆಗ ಲಜನ್ ಎ ಕೊಡ ಅವ ಇನ್ನು ಕೊಟ್ಟ ತೊಂಡ ಪೊಸಿಷನಗದ ಇಲ್ಲ ನಾನ ಅದ ಅದನ್ನ ಮಾತ್ರ ಯಾರಿಗೆರೆ ಬಡಿಗೆ ಕೊಡಿಲ್ಲ ಯಾರ ಬಡಿಗೆ ಕೊಟ್ಟ್ರ ಆ ಬಡಿಗೆ ನಮಗು ಕೇಳ ಅಂತ ಹೇಳಿ ನಾನು ಅವರಿಗೆ ಈಗ ನಾವಿಲ್ ಬಡಿಗೆ ಕಟ್ಟಕ ಐ್ರು ಈಗ ಐಐ ಐ ಮೂ ಮುಂದ ದ ತಿಂಗಳಿಂದ ಐದುವರು ಮಾಡ್ತಾರ ಅವ್ರ ಈಗ
ಹ್ಮ್
ನಾಲ್ಕವರಿ ಬತ್ತಂದ್ರೆ ಇನ್ನೊಂದ ಇಷ್ಟ ಇೊಂದ್ವರ ಹಾಕ್ ಇಲ್ಲಿ ಬಿ ಹೋಗ್ತಿತಲ್ಲ ನಮ್ದು ಅದ ನಾ ಮಾತಾಡ್ಬೇಕಕ್ ನಮ್ಮ ನೀರ್ಗ ನಾನು ನಾನು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಅವ್ರ ಹತ್ರ
ಇಗ್ಲಕ್ಕ ಅದ್ನೇ ಮಾತಾಡ್ ನೀನ್ತ್ತ ಇದ ಮಾಡಕ್ ಹೋಗೇಡ
ಅವ್ರ್ರ ಆರಾಮ್ಸ ನಮಗ್ ಕಳಳಬಟ್ಟ ನೀವುರ್ನ ಕೊಡ್ತೀನಿ ಅಂತಾರ ಕೊಡ್ತೀನಿಲ್ಲ ಅಂತಲ್ಲ ನಮ್ದ ಇದ್ರ ಎಲ್ಲಾನ ಅವ್ರ ಮೇಲೆ ಬಿಡ್ಬೇಕಕ್ಂತಂದ್ರ ಹೆಂಗ
ಯಾವ ಮತ್ತ ಏನಾಗುತ್ತ ಮತ್ತ ಮತ್ತಟ್ಟ ಇದ ಬಿಡ್ತ
ಅವಕಸ ಇದ್ರದ ಅದ ಅದ್ರನು ಅದನ್ನು ಹೋಗ್ತೇತಿ ಇದ್ರನು ಕೊಡ್ಬೇಕಂತಂತಂದ್ರ
ಹ್ಮ್
ಈಗ ಅವ್ರ ಬಸುಗ ಎರಡ್ ಲಕ್ಷ ಹಾಕಸ್ಕೊಂಡಿದ್ರಲ ಲೀಜಿಗೆ ಎರಡ್ ಲಕ್ಷದಾಗ ಒಂದ್ ಲಕ್ಷ ಫಸ್ಟಿಗೆ ಕೊಟ್ಟಿದ್ದ ಒ ಹೊಸು ಸಂಘದ ತಿಕೆರೆ ವಿದ್ಯ ಅವ್ರೇಏನ್ ಒಂದ್ ಲಕ್ಷ ಕೊಟ್ಟ ಅಂತ ತಿನ್ ಬಿರೆ ಎರಡಸಾವಿರ ಬಿಡಿಗಿ ತಗೊಂಡಲ್ಲ ನಾಕವರಯತ ಬಡಿಗೆ ಒಂದ್ ಲಕ್ಷ ಕೊಟ್ಟಿಯಪ್ಪ ಇನ್ನೊಂದ್ ಲಕ್ಷ ಬಡಗಿ ಕೊಡುವಂದ್ರ ಅವ್ರು
ಈಗ ಹೆಂಗ್ ಮಾಡ ಅಂತರ್ಕ ಅಷ್ಟು ಕೊಟ್ಟಾರ ನೀ
ಮತ್ತೊಂದ್ಸಲ ಅದು ಮುಟ್ಟಿದ ಮೇಲೆ ಮತ್ತೊಂದ್ಸಲ ಎತ್ ಕೊಡ್ಲಕ್ಕಸ ವಿದ್ಯಾ ಅವ್ರ ಸಂಘ ಕಟ್ಕೊಂಡೋದ್ರು ಇವ್ರದು ಈಕೆ ಸಂಘದ ಎತ್ಕೊಂಡ್ ತೊಬಿಟ್ಲಾ ಅಮೌಂಟ್
ಹ್ಮ್
ಇವ್ ಅಂತಂದ್ರೆ ಇದು ಮಾಡ್ಕೊಂತ ಹೋರು ಕಟ್ಕೊಂತ ಹೋದ್ರು ಅಕ್ಕಿಗ ಒಂದೇಸಲ ಸಿಕ್ತು ಹ್ಮ್ ಈಗ ಬಡಿಗೆ ಕುಡಕತಾರ ನಾಲ್ಕೂವರೆ ಸಾವಿರ ಹ್ಮ್ ಇಲ್ಲ ನಾಲ್ಕೂರಿ ಮಾಡ್ರರಾ ಆ
ವಿದ್ಯಾರ್ ಸಿಟ್ಟನ್ನು
ಏನು
ಯಾರಿಗ್ ಸಿಟ್ ಬಂತು
ಇಲ್ಲ ಇಲ್ಲ ಸಿಟ್ ಬಂದಿಲ್ಲ ಅವ್ರದವ್ರರು ತೊಗೊಂಡ್ರು ಅಂದಿರಕ್ಕ
ಹಾ ತಗೊಂಡರು ಅವ ರೊಕ್ಕ
ಹ್ಮ ಒಟ್ಟ ಅವ್ರದವ್ರು ತಗೊಂಡ್ರು ಅವ್ರದವ್ರರು ಇ್ ಮಾಡ್ಕೊಂಡ್ರು
ಮತ್ ಮಾಡ್ತೀವಿ ನಾವು ಅನ್ನ ಕುತಿದ್ರ
ಅಯ್ಯ ಅವಾಗ ಮಾಡಕ್ ರೆಡಿ ಆಗಿದ್ರಲ್ಲಲ್ಲಿ ಅವ್ರು ಬಿಡಿಸ ಬಿಡಿಸಿದ್ದ ನಾವು ಗೀತಕ್ಕ ಸೇರಕಿಗೆ ಇಷ್ಟೊತ್ತಿಗೆ ಬಿಟ್ಟಿದ್ರೆ ಎರಡ್ ವರ್ಷ ಆಗೋಗ್ತಿತಿ ಇದ್ ದಸರಾಕ್ ನಾವ ಏ ಮಾಡ್ವಿ ಪ್ಯದ ರೂಢಿ ಜಾಸ್ತಿಗ್ಬ ಬಿಟ್ಟಿ ನವು ಪದ್ಯ್ ರೂಡಿಳ ಹಚ್ಕೊಂಡ್ ಪದ್ಯಾಗ ನಾವು ಅಲ್ಲಿ ಹೋಗ್ ಸುಮನೆ ಯಾಕ ಒದಾಡ್ತಿದೀ ನೀನು ಆಕ ಪುತ್ ಪುತ್ರೂ ದೂರ ಆಗತ್ತೆ ಬಸಗು ದೂರ ಆತ್ತತ್ತ ಅದು ಡ್ಯೂಟಿಗೆ ಅದಕ್ಕಾಗಿ ಯಾಕೆ ನ್ ಮಾಡ್ ಆ ಕಡೆ ನಿಿ ಮಾಡ ಅಂತ ಮನಿ ನೋಡಿ ಎಲ್ಲ ಮಾಡಿಟ್ರಾ ಅವ್ರು ಸುಮ್ಮ ಇರ ಹಾಸ್ತೇನಂತ ಆ ನಂಂಬರ್ ಕರ್ಚ ರೂಪನ್ ನಂಂಬರ್ ಹೆಚ್ಚು
ಹಾ ಆಯ್ತುಕ್ಕ